ಹಲೋ
ಹಲೋ ಹ್ಮ್ ಕೇಳತ್ ಮೇಡ್ಮ್. ಏನ್ ಮಾಡಕ್ತರಿ ಮೇಡಮ್ರ ಆವ್ರೆ.
ನೀವೇನ್ ಮಾಡ್ತಾ ಇದಿರಾ.
ಹೊಲಕ್ಕ್ ಹೋಗಿದ್ದೀವ್ರಿ.
ಹ್ಮ್ ಹೋಲಕ್ ಹೋಗ್ ಬಂದವ್ರಿ ಬಂದ್. ಈಗ್ ಜಳಾಕ್ ಮಾಡ್ ಊಟ ಮಾಡಿ ಮಾಕೊಂದಿವಿ ನೋಡ್ರಿ.
ಮಾಡಿದೆ ಊಟ ಮಾಡ್ದೆ ಹೋಗಿದ್ರಾ.
ಹಂಗೆ ಹೋಗಿ ಹೋಗಿದ್ದೀವ್ರಿ.
ಹಾ
ಬಂದ್ ಜಳಕ ಊಟ ಮಾಡಿ. ಎಗ್ರಿ
ನಾವ್ ಮನೇಲ್ಲೇ ಇದ್ವಿ ನೋಡಿ.
ಹ ಬನ್ನ ಇಲ್ಲಿಗ್ ಹೋಗಿಲ್ಲ ನೀವು.
ಎಲ್ಲಿಗೆ ಹೋಗಿಲ್ಲ ನೋಡಿ.
ಹ್ಮ್ ಊಟ ನಿಮ್ದ್ ಆಯ್ಗಿಲ್ಲ.
ನಮ್ದ್ ಇನ್ನುೂ ಆಗಿಲ್ಲ ನಮ್ ರ ಚಿಕನ್ ಮಾಡ್ತಾ ಇದ್ದಾರೆ
ಹ್ಮ್ ಹ್ಮ್
ಚಿಕನ್ ಮಾಡ್ತಾ
ನಮ್ ಮನ್ಯಾಗ ರೊಟ್ಟಿ ಮಾಡಿಟ್ಟಾಳ ನಮ್ಮ್ ಮಗಳು ರೊಟ್ಟಿ ಮಾಡಿಟ್ಟಾಳ ನಾವ್ ಹೊಲ್ಕ್ ಹೋಗಿದ್ನಯ ಅವು ನಮ್ ಮನ್ಯಾಗ್ ನಾಸತೇತಿ ತಿನ್ನೋದಿಲ್ಲ ಹಾಕಿದಾರ.
ತಪ್ಪಾಗಿದ್ದಾವೆ ಅಂತ್ ಅನಸುತ್ತೆ. ಇಲ್ಲ ಅಂತ್ ಅನಸ್ತುತ್ತೆ ನೀವ್ ಹೇಳೋ
ಹ್ಮ ನಾವ್ ಒಂದ್ ತುತ್ತ್ ಉಣಬೇಕಾನನ್ ಒಟ್ಟೆಕ ಹೋಗಲಿಲ್ಲ ಅಕಡೆ ಸುಮ್ ಅನ್ನ ಇಟ್ಕೊಂಡ ಉಂಡೆ.
ಮದ್ ಏನ್ ಊಟ ಮಾಡಿದ್ರಿ.
ಯಾವ್ ಆಚ್ಕ್ ಉಂಡಿವಿ ಏನ ಏನ್ ಮಾಡ್ಬೇಕು.
ಹೌದೌದ್ ಬಿಡಿ ಗೊತ್ತಾಯ್ತು ನೀವುನ್ನೋ ಇದರಲ್ಲಿ ದಪ್ಪಪ್ ದಪ್ಪ್ ಆಗಿದ್ದಾವೆ ಅಂತ್ ಅನ್ಸುತ್ತೆ ತು
ಹ್ಮ
ಹ್ಮ್ ಇರ್ಲಿ ಬಿಡಿ ನೀ ಏನ್ ಮಾಡ್ತಾ ಇದ್ದ್ರರಿ ಇವಾಗ್ ನಿಮ್ ಊಟಕ್ಕೆ. ಏನ್ ಮಾಡ್ಬೇಕು. ಏನ್ ಚಿಕನ್ ಇಕ್ಕನ್ ಏನನ್ ಮಾಡಿದೀರಾ ನೀವು.
ಹ್ಮ್ ಎಲ್ಲ ನೀವು ಮಾಡ್ರೆ.
ಹಾ ನಮ್ಮ್ ನಮ್ಮ್ ಮನೆ ನಮ್ ಬ್ರದರ್ ಮಾಡ್ತಾ ಇದಾರೆ ಚಿಕನ್
ಹ್ಮ್ ಹ್ಮ್
ಇದಾರೆ ಊಟ ಮಾಡ್ಬೇಕು ನಾವು ಇನ್ನೊಂದು ಹಾಫ್ ಆನ್ ಅವರ್
ಹ್ಮ್ ನಮನ್ಯಾಗ್ ನ ಬರದಾರ ಮಾಡಿಟ್ಟತ್ ಅಷ್ಟ ಹೊಣ್ತಾರ ಮಡ್ಕೊಂಡ್ಣಾಕಂದ್ರ ಬೇಸರ್ ಬರ್ತನ್ ನೋಡ್ರಿ ಅವ್ರಗಿ. ಆರ ಮಗಳನೆ ನಮ್ ಮಗಳನೆ.
ನಿಮ್ ಮಗಳಾ ನಿಮ್ಮ್ ಮಗಳ್ ಹೆಸರು ಏನೆ. ಹೌದಾ ಯಾಕೆ ಹಂಗಕ್ ಮಾಡ್ತಾರೆ ಅವರು.
ಅವ್ರರು ಮಾಡಿ ಇಟ್ಟ್ ಊಣ ಕಟ್ಟೆ ಶಣ ಇರ್ದಾರ ಮ್ಕಮ್ನ ರೂಢ ಇ ಅವ್ರಿಗೆ.
ಹಾಗ್ ಮಾಡ್ತಿರ್ಬೋದು ಹಂಗಗೆನ್ ನ್ ಸಣ್ಣರದ ಸಣ್ಣೂರ್ ಇದಾರ ಇನ್ನು
ಏನ್ ಸಣ್ಣದ್ ತಿರುಗಿ ಮೊಮ್ಮಕ್ಕ ಕಾಣ್ತದ್ಟ ತಿಗಿ ಮಕ್ಳು ಹೊಟ್ಟಲೆ ಹ ಮತ್ತ್ ಈಗ್ ಹತ್ತ್ ವರ್ಷನ ಮಕ್ಳು
ಆ ತರ್ಷನಾರ್ ಇದ್ರೆ ಆ ತರ್ಷನಾರ್ ಮಕ್ಕ ಮ್ಮ ಮದುವೆ ಮಾಡಿ ಅವ್ ವು ಅಡ್
ಹ್ಮ್ ಇನೊಂದ ಯಾಡ್ ಮೂರ್ ವರ್ಷ ಮದುವೆ ಮಾಡ್. ಕೊಟ್ರ ಮತ್ತೆ ಒಳ್ಳಿ.
ನಿಮ ಹೋಗಿ ಜೈಲಗ್ ಹೋಗ ಆಕ್ತಾರ ನಿಮಗ ಗ ತಾಯ ಹಣ್ಣ ನೋಡ್ರಿ ಮದ್ವಿ ಮಾಡಿದ್ರೆ.
ಮತ್ತಾ ಅವಾಗ ಮಾಡಿರಲ್ ನಮ್ಗ ಏನ್ ಮಾಡ್ಬೇಕ ಈ ಇಪ್ಪತ್ ವರ್ಷ ನಿಂದ ಇಪ್ಪತ್ ಇಪ್ಪತ್ ನಾಕ್ ವರ್ಷನಿಂದ ಇಪ್ಪತೈದು ವರ್ಷ ನಿಂದ.
ಹಂಗ ಮಾಡಿದ್ರೆ ನಿನ್ನ ಎಲ್ಲ ನಿನ್ನ ಮದವಿ ಮಾಡ್ಕೊಂಡರ್ನಾ. ಮದುವಿ ಮಾಡಿ ಕೊಟ್ಟಾರ್ನ ಬದಿ. ಎಲ್ಲಾರನುೂ ಜೈಲ್ಗೆ ಹಾಕ್ತಾರೆ ಗೊತ್ತೇನು.
ಹ್ಮ ಹ್ಮ
ಇವಾಗ ಕಾನೂನು ತುಂಬಾ ಸ್ಟ್ರಿಕ್ ಇದೆ ಹೆಂಗೆಲ್ಲ. ಮಾಡ್ಬಾರ್ದು ಗೊತ್ತಾ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡ್ಬಾರ್ದು.
ಹ್ಮ್ ಮದ್ವಿ ಮಾತ್ರ ಮಾಡ್ಬಾರ್ದು ತೊಂದ್ ಡ್ಯವದ್ರ ಏನ್ ಮಾಡಿದ್ರ ನೆಡೆತದಾನ.
ಅದನ್ನು ಮಾಡಬಾರದು ಬಿಡಿ.
ಹ್ಮ್ ತಂತರಗೆ ಸಪೋರ್ಟ್ ಮಾಡ್ ಬರ ಸರ್ಕಾರ.
ಸರ್ಕಾರ ಎನ್ ಮಾಡುತ್ತೆ ಅವ್ರಗು ಶಿಕ್ಷೆ ಇದೆ. ಅವ್ರಿಗನು ಅವ್ರಿಗನು ಜೇಲಲ್ಲಿ ಇರುತ್ತೆ ಹದ್ನೆೆಂಟು ವರ್ಷ ಆದ್ಮೇಲೆ ಬೇಕಾದ್ರೆ ಮದುವ ಮಾಡ್ಕೋಬೋದು. ಅವರು ಹು ಅಂತೇಳಿ. ಇಬ್ರುಂ ಇಬ್ರು ಇದ್ರಲೆೇ ಕೇಳ್ತಾರೆ. ಹದ್ನೆಂಟು ವರ್ಷ ಆಗ್ಲಾರ್ದೇ ಹುಡುಗಿಗ್ ಹದ್ನೆಂಟು. ಎಡು ವರ್ಷ ಆಗದೆ ಮದ್ಕ ಹುಡುಗನ ಇಪ್ಪತ್ತೊಂದು ವರ್ಷ ಆಗದೆ. ಇಬ್ಬರು ಓಡೋದ್ರ ಅಂದ್ರ ಅಂತರ್ನ ಏನ್ ಮಾಡ್ತಾರೆ ಒಂದು ಕಮ ಕಮ್ಯಾಂಡ್ ಅಂತ ಇರ್ತ ಅಂತಲ್ಲಿ ಹೋಗಿಡ್ತಾರೆ ಅವ್ರನ.
ಹ್ಮ್ ಹ್ಮ್
ಇಟ್ಟು ಎಲ್ಲಾ ವಿದ್ಯಾಭ್ಯಾಸ ಎಲ್ಲ ಕೊಡ್ಸಿ ಅವ್ರು ಏಜ್ ಯಾವ ಮದ್ವೆ ಆಗ್ಬೇಕನ್ನೋ ಏಜ್ ಇರ್ತ ಆಏಜ್ ಮಾಡಿ ಇಬ್ಬರಿಗೂ ಮದ್ವೆ ಮಾಡಿ ಕಳ್ಸ್ತಾರೆ.
ಹ್ಮ ಹ್ಮ
ಆತರ.
ಅದ್ರೆ ನೀವೇ ಮುಂದ ನಿಂತು ಮದುವೆ ಮಾಡ್ಬಾರ್ದು ದೊಡ್. ಬರ್ರೆ ಮುನ್ನಿದೋ. ರಾಧಾ.
ಹ್ಮ್.
ಅವ್ರುಗ ಅವ್ರಗ ಏನು ತಿಳುವಳ್ಕೆ ಇರಲ್ಲಾ ಮಾಡಿರ್ತಾರೆ ನಿಮ್ಮ್ ತಿಳಿದವರು ಮಾಡಿದ್ರೆ ಶಿಕ್ಷೆ ಇರತ್ತೆ. ಅರ್ಥಾ ಆಯ್ತಾ ಇವಾಗಾ. ಏ ನಿಮ್ಮ ಮಕ್ಕಳಿಗೆ ಎಷ್ಟು ವರ್ಷಿಗ ಮಾದವಿ ಮಾಡಿದ್ದರ ಎಷ್ ಜನ ನಿಮ್ಗೆ ಮಕ್ಕಳು. ಏಸ ಜನ ನೀವು ಒಬ್ಳೇ ಯಾಮ್ಮಕ್ಕ. ಗಳಂಗ.
ಹ್ಮ್ ಒಬ್ಬಳೇ ಮಗಳು ಒಬ್ಬನೇ ಮಗಾ.
ಔದಾ. ಮಗಳ್ಗಿ ಇಪ್ಪತ್ತೆರಡ ವರ್ಷಿಗ ಮದುವೆ ಮಾಡಿದ್ರಾ. ಅವು ಹೋಗ್ಯಾನ. ಹೌದಾ ಮಗನಿಗೆ.
ಮಗನಿಗನು ಅಷ್ಟೇ ಹೆಜ್ಗೆ ಬರ್ತಾನ ಅಂತೆ ಅವನು.
ಹೌದಾ ಬರಿ ಬಿಡಿ ಹಾ ಮಾಡಿ.
ಮುಂದುಲ್ ವರ್ಷಲ್ಲ ಅಚ್ಚಿ ಮುಂದ ವರ್ಷಿ.
ಅಹ್ ಅಹ್ಮ ಅದೇ ಮಾಡಿ ಅಂತ. ತ್ತೆ ಅದ್ರಲ್ಲಿ ಏನ ಇದೆ ಮಾಡ್ರಿ ಮದ್ವಿ ಮಾಡ್ರಿ ಅಂನ ತಂದೆ.
ಹ್ಮ್ ಹ್ಮ್.
ಗೆ ಮದ್ವಿ ಮಾ. ಮಾಡ್ಬಾರ್ದಂತ ಏನ್ ಹೇಳಿನ್ ಏನ್ ನಾನು. ಇಲ್ಲಲ್ಲಾ ಹ್ಮ್. ಏಳಿ ಮತ್ತ ಏನ್ ಸಮಾಚಾರಾ.
ನಮ್ಗೂ ನಿಧಿ ಬರಾಕತ್ತೇದ್ರಿ ವರ್ಕ್ ಹೊಯ್ ಬಂದೀವಿ ನಿದ್. ದ್ದಿ ಬರಾಕತ್ತಿದವಾ.
ಒಂದ್ ಏಟು ಒಂದ್ ಬಿಡ್ಲಿನ ಕೆನ್ನಗೆ. ಆಯ್ತಾಯ್ತು ತಗೊಳ್ಳಿ ನಿಮ್ಗೆಏನ್ ಮೈ ಜೋರು ಯಾಕ ಮಾಡೋದು ನಾವು. ಇಷ್ಟ ಇದ್ರೆ ಮಾತಾಡ್ತೀರಾ ಇಲ್ಲಾ ಅಂದ್ರೆ ಇಲ್ಲ. ಚಿಕನ್ ತಂದ್ ಕೊಡ್ತೀನಿ ತಿಂತೀರಾ. ಹ್ಮ್ ಹ್ಮ ನಿದ್ದಿ ಮತ್ತೆ ಎದ್ದಳೆ ಹಂಗಿದ್ರೆ ಚಿಕನ್ ತರ್ತೀನಿ. ಇಲ್ಲ ಇನ್ನೂ ಮಾತಾಡಿ ಯಾಕೆ ನೀರ್ ತಂದು ಉಗ್ಲ ನಿಮಗ ಫೋನಲ್ಲಿ. ಏನ್ ಸಮಾಚಾರ ಹೊಲ್ಕ್ ಹೋಗಿದ್ರಿ ಎಲ್ಲ. ಎಷ್ಟ್ ಎಷ್ಟು ಸಾಲ ತೆಗ್ ಬಂದ್ರಿ ಸದೇ ನೀವು ಹ. ಚೊಲೋ ಬಿಡಿ.
ಹ್ಮ ಅವ್ರ ಏನ್ ಕೂಲಾರ ಸ್ವಚ್ಛ ತೆಗೆದಿಲ್ಲ ರೀ ಏನು ಅಲ್ಲಿ. ಅಲ್ಲಿಲ್ಲಿಲ್ಲಿ ಸದ ಬಿಟ್ಬಟ್ರ. ಅಡ್ಡಾಡಿ ನೋಡ್ತೀನಿ ಹಂಗೆ ಕಾಣ್ತಾ.
ಅವರು ಅದೇ ಯ ಸತಿ ತೆಗೀತಾರ ಅವರು. ತಗಿದಿಲ್ಲ ಕೂಲಿಯ ಮಾಡ ಯಾರ ಅವ್ರ ಹಂಗ ಮಾಡಿದಾರ ಯಾರು ಬಂದರು. ಹಂಗ್ ಮಾಡಿದರು ಯಾರು ಗೊತ್ತಿಲ್ವಾ ನಿಮ್ಗ.
ಗೊತ್ತತದ ಎಲ್ಲ ಇವ ಅವು ಚುಣನ ಮಾಡ್ಯಾವ್.
ಅವ್ರ ಆಚಣನಾರ ಮಾಡಿರನ ಅಂಗ ಹ್ಮ್ ಹ್ಮ ನಿಮ್ಮ ಹೌದು ಹೇಳಿದ್ರೆ.
ಜಯಸಿರಾಕ ಒಬ್ಬಕಿ ಚೊಲತ್ತಗಿತಾಳ ಹಣ್ಮವ ದೊಡ್ಡ ಒಬ್ಬ ತಗ್ದಾಳಾ. ಆ ಶಿವಮ್ ಸಣ್ಣವ ಒಂದ ಅಕಿಬೇಕ್ ಚಲೋತ್. ತೆಗತಾಳಾ. ಉಳಕ್ಯದರೆಲ್ಲರು ಸದನೆ ಬಿಟ್ಟೋಗರ.
ಹ್ಮ ಹ್ಮ ಹೌದ ಈ ಬಸಪ್ಪಾ ಅಂತ ಹೇಳ್ಯಾರ ಅವ್ವ ಚೆನ್ನ ತೆಗಲ್ಲ
ತೈತಳಾಕಿನ ಬುಡ್ತಳಾ ಸಲ ನೋಡಿನಲ್ಲಿ ಅತ್ತ
ಹ್ಮ್
ಹ್ಮ್
ಹಂಗ್ ಮಾಡ್ ನೋಡ ಅದ್ಕ್ಕೆ ಬೇಗ ಜ ಿ ಸರಿಗ್ ತಗ್ದಿವವಿ ಏನಲ್ಲ ಅನ್ನರ್ಗತೆ ಬಂದ್ಬಿಡ್ತದೆ ಸರಿ ಮತ್ತೆ ತೊಳ್ಳಿ ಅವ್ರ ಏನು ಒ ಅವರು ಸುಮ್ಮ್ನೆ ಎಲ್ ಮೇಲೆ ಕುರುಪೆ ಆಡ್ಸ್ಕೊಂಡ್ ಓ್ತರ ಅವರು ಸದ ತಗಸಿದೆಲ್ಲ ವೇಸ್ಟ್ ನೋಡಿ
ಹೌದೌದು ಮೇಡಮ್
ಏನು ಸ ತೆಗದಿದ್ದಾರಲ್ಲ ಒಂದು ಲೆಕ್ಕದಲ್ಲಿ ಆದರೂ
ಹ್ಮ ಬೇಕತದ ಮೇಡಂ
ಹ್ಮ್ ಹ್ಮ್ ಹ್ಮ್ ನೀವು ಒಂದೊಂದ್ ದೊಡ್ಡ ದೊಡ್ಡ ದೊಡ್ ಗಡಿ ಇತ್ತು ಅಂದ್ರೆ ಕಿತ್ತಿ ಕಿತ್ತಿ ಹೊಕಟ ಕಿತ್ಲಿ ಹಾಕಿ ಆಕಡಿ
ಹ್ಮ್ ಆಯ್ತ್ ರೀ ಮೇಡಮ್ ಅವರು
ಹ್ಮ್ ಹ್ಮ್
ಆ ಮಕ್ಕೋತ್ರಿ ನಿನ್ ರೀ ಯಾಕೆ ಮಾಡ್ತೀರಾ ಹಂಗ್ಯಾಕ ಮಾಡ್ತೀರಾ ನಮ್ಮ ಜೊತೆ ಮಾತಾಡಕ್ ನಿಮ್ಗಿಷ್ಟ ಇಲ್ಲ ಏನು
ಇಷ್ಟ ಆದ್ರಿ ನಿದ್ ಬರಕತ್ತದ್ರೀ ಚಂಜೀ ಕಡೆ ಮಾತ್ ಆಡಂಬ್ರಿ ಮಾತ್
ಆಯ್ತ್ರಿ ಮಾತಾಡಮ್ಮ ಅಂದ್ರೆ ಏನು ಹೊಂದು ಮಾತಾಡಿ ಇನ್ನೊಂದು ನಿಮಿಷ ನಿಮಿಷ ಯಾಕೆ ನಮ್ಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಮಾತಾಡಿದ್ರ ಟೈಮ್ ಪಾಸ್ ಆಗತ್ತೆ
ಹಾ
ಹ್ಮ್ ಬೇಜಾರಾಗುತ್ತೆ ನಮಗೆ ಮನೇಲಿ ಇರ್ತೀವ ಅಲ್ವಾ ನೀವ ಅದ್ರು ಹೊಲಕ್ ಹೋಗ್ತೀರ ನಮ್ಗೆ ಹ್ಮ ಮಾತಾಡಿದ್ರೆ ಟೈಮ್ ಪಾಸ್ ಆಗತ್ತೆ ಹ್ಮ್ ನಿಮ್ ತಮದಾರ್ ಎಷ್ಟ್ ಜನ ನೀವು ನಿಮ ಎಷ್ಟ್ ಜನ ಇದೀರಾ ನೀವು
ಒಬ್ಬ್ರ ಒಬ್ಬನೇ ನಾನು ಒಬ್ಬಕ್ನೆ ಅವನು
ಒಬ್ಬೇ ಒಬ್ಬನೇ ನಾನು ಒಬ್ಬಕ್ನೆ ನಾನು ನಾ ಅದು ಹೆಂಗೆ.
ವಿಲ್ಲ ನಾನು ಒಬ್ಬಿಕ ಕೆಣ್ಮೊಳು ಒಬ್ಬ ಗಣ್ಮಗ ಅದಾರ ಅಂದೇ. ಮ್ಮುವಾ ಇಟ್ಟನ್ ಚೂಡಿತನ್.
ಹಿತ್ತಚಿಲ್ಲಿ ಊರಲ್ಲಯ ಎಂತಲ್ಲೇ ಹೊಡಿತಾರೆ ಹಿಟ್ಟಚಿನಾ..
ಕೇರಳಕ್ಕ್.
ಹೌದಾ ಕೇಳ್ದದಲ್ಲಿ ಹೊಡಿತಾರಾ.
ಅಮ್ ಹ್ಮ ನಿದ್ದಿ ಬ ಹೋಗ ಆ ಕಡೆ ಆ.
ಆಯ್ತ ಗಾಯತಿಂದ್ರೆ ಕೇಳ್ದ ದಲ್ಲಿ ಇದಾರ ಅವ್ರು. ಕೇಳ್ದಲಿ ಇದ್ದಾರ ಅವ್ರು.
ಹ್ಮ್ ಹ್ಮ್ ಪ್ಪಾ ವಲ್ಲೇ.
ಈ ಊ ದ ಅಲ್ಲೇ ಕೇಳ್ದದಲ್ಲಿ.
ಇಲ್ಲ ಇಲ್ಲ ಬಂದಾರ ಊರಿಗೆ ಹ ಹ್ಮ್ ಬಾರವ ಯವ ಒಷ್ನೀರ್ ಕೊಡ ಬರವ ನಿದ್ದ್ ಬಂದ ಬರ ಒಂದಷ್ಟ ಕುಡ್ದಮ.